ಹ್ಮ ಅಣ್ಣ ಆರಾಮ ಅಣ್ಣ ನೀವು ಕೇಳ್ತ ಅಣ್ಣ ಹ್ಮ
ಆರಾಮ
ಹಾ ಮಾಡ
ಕೇೇಳಸ್ತಾ ಇಲ್ಲ ಸರಿಗ
ಕಳ್ಸ್ತ ಇಲ್ಲ
ಹ ಬಲ್ರ ಬರ್ತ್ ವಯಸು
ಕಟ್ ಕಟ ಕೇಳ್ಸ್ತಾನೋ
ಹ್ಮ್ ಹೌದಾಮ
ಅದು ಹಂಗೆ ಅಣ್ಣ ಒಂದೊಂದ್ಸಲ ಸ್ವಲ್ಪ ನೆಟ್ವರ್ಕ್ ಹೆಚ್ಚು ಕಮ್ಮಿ ಆಗತ್ತಲ್ಲ ಅದಂಗಗೆ ಕೇಳಸುತ್ತ ಒಂದೊಂದ್ಸಲ ಹ್ಮ್
ಹ್ಮ್ ಆರಾಮಾರ ಎಲ್ಲಾರ ಅನಾರ ಹುಡುಗರು
ಹಓ್ಅಣ್ಣ ಎಲ್ಲಾರ ಆರಾಮ್ದಾರಣ್ಣ
ಹ್ಮ ಮತ್ತೆ ನಾವ ಬೆಂಗ್ಳೂರ್ ಕಡೆ ಎಲ್ಲಾರೂ ಆರಾಮಿರೋಣ್
ಏನಿಲ್ ನೋಡೋಣ ಬೆಂಗ್ಳೂರ್ ಕಡೆ ಏ ಮಳೆ ಡೇಲಿ ಇರುತ್ತ ಅಣ್ಣ ಇಲ್ಲಿ
್ಮ ಜಮ್ಮು ಕಾಶ್ಮೀರ್ ಹೆಂಗೆ ರೈನಿ ಸೀಸನು ಚಳಿಗಾಲ ಜಮ್ಮು ಕಾಶ್ಮೀರ್ ಇದ್ದಂಗೆ ಇರುತ್ತಲ್ಲಿ
ಆರಾಮಿಲ್ಲ ವಾತಾವರಣ
ಹ್ಮ್ ಹೀಟ್ ಅಂಬೋದೇ ಇರಲ್ಲ ಅಲ್ಲಿ
ಇಲ್ಲ ಇಲ್ಲ ಒಂದ್ ಸ್ವಲ್ಪ ಬೇಸಿಗೆ ಕಷ್ಟ ಆಗತ್ತಾ ಒಂದ್ ತಿಂಗಳ ಒಂದೂವರೆ ತಿಂಗಳು
ಎರಡ್ ಸಾವಿರದ ಹ್ಮ್ ಎರಡ್ ಸಾವಿರದ ಹದ್ನೆಂಟನಾಗ ಒಂದ್ ತಿಂಗ್ಳ ಇದನೇಮ್ಮ ಅಲ್ಲೆ ಬೆಂಗ್ಳೂರಾಗ ಅದ ಯಾವ್ದದು ತಮಿಳ್ನಾಡು ರೋಡ್ಡಗ ಇ ರೊಡ್ ನಾರಾಯಣ ಹೃದಯಾಲಯಐ ನೋಡ ಪೆಟ್ಲು ಹ ಹ ಅದೇ ಎಲ್ಲದಕ್ ನೋಡ್ತಾರ ನೋಡ ಸ್ಪೆಷಾಲಿಟಿ ಅಂದ್ರೆ ಹಾರ್ಟ್ಗೆ ಅದು
ಹೌದಣ್ಣ ಹಾರ್ಟ್ಗದು
ಹ್ಮ್ ಅಲ್ಲೇ ಇದ್ನೋಡಮ ನಮ್ಮ ಅಜ್ಜಿ ಒಬ್ಬ ಮುತ್ತಗ ಆರಾಮ ಇದ್ದಿಲ್ಲಾ ಅಲ್ಲೇ ಇದ್ದೀವಿ ಅದಕಾಗಿ ಏರಿ ಎಲ್ಲಾ ಹಗಲತ್ಲು ಹಗಲು ಡೇ ಟೈಮ್ ನಾಗುನು ಚಳಿ
ಚಳಿ ಹೌದಣ್ಣ
ಹ್ಮ್ ಚಳಗಾಲ
ಚಳಿ ಇಲ್ಲಿ
ಹ
ಚಳಿ ಮತ್ತ ಇನ್ನೊಂದು ಬಿಸ್ಲು ಕಮ್ಮಿ ಇಲ್ಲಿ
ಹ್ಮ್
ಬಿಸಿ್ಲ ಇರಲ್ಲ ಅಷ್ಟೊಂದ ಇಲ್ಲಿ
ಹ್ಮ್ ಅಲ್ಲೇ ಇರ್ಬೇಕಕ್ ನ ತಂಪ ಇರ್ಬೇಕಂದ್ರೆ
ಹ
ಏನಂದ್ರೆ ಮನೆ ಬಾಡಿ ಕಟ್ಟಕ್ ನಮ್ ಕಡೆ ಜಾಸ್ತಿನ ನಮ ಕಡೆ ಎಲ್ಲಾ ಜಾಸ್ತಿ ಮಳೆನೂ ಜಾಸ್ತಿ ಆದ್ರ ಚಳಿನೂ ಹಂಗೆ ಇರುತ್ತೆ ಹೊಳೆ ಸಮೀಪ ಅತ್ ನಮ್ ತುಂಗ ತುಂಗಭದ್ರ ಹೊಳೆ ಊರಿನ್ ಸುತ್ತ ತುಂಗಭದ್ರಾಗ ಒಳ ಒಳೆ ಬಾರತ್ತ ನಮ್ಗ
ಹೌದೌದಣ್ಣ
ಹ್ಮ್ ನ ಬಾಜು ಹಿಂಗ ನಿಂದ ಎದ್ದು ಸನೀಪ ಆತದ ಮಾಳೆ ಏರಿ ನೋಡಿ ಅಂದ್ರೆ ಮಳೆ ಒಳೆ ಕಾಣುತ್ತೆ
ಹ ಸಮೀಪ ಆಗಿತ್ತು ಮತ್ತತ್ ಚಳಿನ ಜಾಸ್ತಿ
ಚಳನೂ ಜಾಸ್ತಿ ಆತ
ಹೌದು ಅಣ್ಣ ಊರ್ ಕಡೆಗೇನು ಹೋಗಿಲ್ಲ ಅಣ್ಣ?
ಇಲ್ಲ ಹೋಗಿಲ್ಲಮ್ಮ ಹೋಗ್ಬಕ್ ಮೊನ್ನೆ ಒಂದ ಹತ್ತು ದಿನ ಕಳಗ ಬೇರೆ ಮ್ಯಾರೇಜ್ ಇತ್ತು. ನಮ್ಮ್ ಮಸ್ತ್ ಫ್ರೆಂಡ್ಸ, ಅಂದ್ರೆ ನಾವು ಇ ನಾನು ಒಬ್ಬಾಯಿ ಹೋಗಿದ್ದೆ ಎಮ ಇಲ್ಲ.
ಹ ಹಾ ಇವ್ರರ್ ಇಲ್ಲೇ ಬಿುಟ್ಟ ಹೋಗಿದ್ರಾನ.
ಹ್ಮ್ ಒಂದಿನ ಅಲ್ಲ ಮತ್ತೆ ಈ ಬಿಸಿಲು ಬೇರೆ ಜಾಸ್ತಿ ಇತ್ತು ಒಂದ್ ಹದ್ನೈದು ದೊಳಗ ನಾವ್ ಅಲ್ಲಿ ಅಂದ್ಲ ಯಾಕಾಗಬಿಡು ಅಂತ ಹೇಳಿ
ಹೌದು ಬಿಡ್ರಿ ಏನ್ ಮನ್ ಊರಲ್ಲ ಎಲ್ಲಾ ಏನ್ ಹೊಲ್ದಾಗ ಏನ್ ಕೆಲ್ಸ ನ್ದಾವ ನೋಣ.
ನಡದ್ ನಡಮ್ಮ ಅವಾಗ ಹತ್ತಿ ಸೇ ಶೇಂಗ ಆ ತೊಗರಿ
ಹ್ಮ್ ಹ್ಮ್ ಅಂದ್ರೆ ಶೇಂಗಾ ಇವಾಗ ಆಾಕ್ಬಣಣ್ಣ ಹ್ಮ್ ಹ್ಮ್
ಆಯ್ತು ದಸ್ತರಿ ಅನ್ನ ಪಟ್ಟಿಗೆಲ್ಲ ನಮ್ಮ ತೇಂಗ ಬಂದಿರ್ತಾವ ಮನೆಗೆ ಯಾವಾಗ
ತಾ ಬರುತ್ತೆ
ಹ್ಮ್ ಮಟ ತಗ್ರಿ ಆ ಅತ್ತತಿ ಲೇಟ್ ಆಗ್ತದನ್ನ ಅದು ಸಂಕ್ರಾಂತಿ ಆ ಟೈಮ್ವರೆಗ ಇರ್ತದ ಅತ್ತತಿ ತೊಗರಿ
ಅದೇ ನಿನ್ನೊ ಲೇಟ್ ಆಗಲ್ಲ ನ ತೊಗ್ರಿ ಇನ್ನ ಎಳ್ಳಮ್ಮಸಿತನ ಬರ್ತಿರ್ಬೇಕು.
ಹ್ಮ್ ಲೇಟ್ ಆಗತದ್ರೆ ಬಾಳ ಲೇಟ್ ಆಗದದ ಒಂಬತ್ ತಿಂ್ಗಳ ಟೈಮ್ ಇಡತದದು ಹ್ಮ್ ಅದಕ್ಕ ಬಾಳ ರೇಟ್ ಇರದ ತಗ್ರಿ ನೂರ ಐವತ್ತು ಇತ್ತ ನೂರ ಎಂಬತ್ತ ಆಾವಲ್ಲವಾ ಕೆಜಿ
ಹೌದೌದ ಅಣ್ಣ ಎಲ್ಲಿ ಹಣ ಇಲ್ಲಿ ಇನ್ನೂರು ರೂಪಾಯಿ ಇಲ್ಲಿ ಎರಡ್ನೂರು ರೂಪಾಯಿ ಇಲ್ಲಿ.
ಹ್ಮ್ ಅಲ್ಲಿ ಎಲ್ಲಾ ಜಾಸ್ತಿನೇ ಇರ್ತಾವ ರೇಟನ.
ಹ್ಮ್ ಇಲ್ಲ ಎರಡ್ ನೂರು ರೂಪಾಯಿ ನಾವು ಇಲ್ಲಿ ಏನ ತ ತಗೊಳಲ್ಲ ಊರಾಗೆ ತಗೊಂಬ್ತೀವಿ.
ತಗೋಬಕ್ ಮತ್ತೆ
ಇಲ್ಲಿ ಆರ್ನೂರು ರೂಪಾಯಿೂ ರೂಪಾಯಿ.
ಹ್ಮ್ ಹ್ಮ್
ಎರನೂರ ಐ ಕೊಟ್ಟು ಕೆಜಿ ತಂದು ತಿನ್ಬೇಕನ್
ಅದೇ ಅಲ್ಲ ನೀವು ಊರ್ಗ್ ಹೋದಾಗ ಊರ್ ಕಡೆ ತಂದ್ಕೊಬ
ಹೂ ಅಣ್ಣ ಅಲ್ಲೇ ಅಮ್ಮ ತಗೊಂಡ್ಿಟ್ಟಿರ್ತಾರ ಅತ್ತು ಅಂದ್ರೆ ಸೇರೆಲ್ಲಾ ಕೊಡ್ತಾರಲ್ಲಾ ಅಲ್ಲಿ ಅಲ್ಲೇ ತಗೊೊಂಡ ಅಲ್ಲೇ ತಗೊಂಡಿಟ್ಟಿರ್ತಾರ ತಗೊಂಡ ಬರಗ ಏನಂದ್ರ ತಗೊಂಬತಿವಿ ಹ್ಮ್
ಏನ್ ರೊಟ್ಟಿ ಅದು ಮಾಡ್ತರ ಮನಗೂ
ಅಣ ಹೂಞ ರೊಟ್ಟಿ ಮಾಡ್ತೀವ ಅಣ್ಣ ಅಂದ್ರೆ ದ ಒಂದ್ ದಿನ ಬಿಟ್ಟು ಒಂದ ದಿನ ಮಾಡ್ತ ರೊಟ್ಟಿ ತ್ತ
ಹ್ಮ್
ಕಂಟಿನ್ಯೂ ನಮ್ಮನೆಯವ್ರ ರೊಟ್ಟಿನೇ ಬೇಕಾ
ಹ್ಮ್
ಹಂಗಾಗಿ ರೊಟ್ಟಿನೇ ಮಾಡ್ತಿ ಇಟ್ಟದೆಲ್ಲ ಊರಿಂದೇನೆ ತಗೊಂಡ್ಂಬರ್ತೀವಿ
ಹ್ಮ್
ಇ ಬಸಲ್ಲಣ್ಣ ಜೋಳದಿಟ್ಟು ಬೀಸಲ್ಲ ಇಲ್ಲ ಎಲ್ಲಾ ರಾಗಿ ಇಟ್ಟು ಬೀಸ
ಹ್ಮ್ ರಾಗಿ ಮುದ್ದೆ ಜಾಸ್ತಿ ಆ ಕಡೆ ಯೂಸ್ ಮಾಡಾರಲ್ಲ
ಹ್ಮ ರಾಗಿ ಮುದ್ದೆ ಜಾಸ್ತಿ ಇಲ್ಲ ಯೂಸ್ ಮಾಡೋದು ನಮ್ದು ಜೋಳದಿಟ್ಟು ಜಿಗಿ ಬರಲ್ಲ
ಬರಲ್ಲ ಬರಲ್ಲ ಅಲ್ಲೇ ಹೋದಾಗಲ್ಲ ಒಂದ್ ಐದ್ ಸೇರ್ ಒಂದ್ಏಳಳ್ ಸೇರ ಹಂಗ ತಂದಕೊಂಡ್ರ
ಒಂದ್ ಐದ್ ಸಾವರ ಹಂಗ ತಂದಿವವಂದ್ರೆ ಒಂದ್ ತಿಂಗಳ ಆಗತ್ತ
ಹ್ಮ್್ಮ
ಮತ್ತೆ ಯಾರಾನ ಹೋಗಿದ್ರ ಅಂದ್ರೆ ಮತ್ತೆ ಮತ್ತ ಮನ್ಯಾಗ ಫೋನ್ ಮಾಡಿ ಹೇಳ್ತಿೀವಿ ಮತ್ತೆ ಕೊಟ್ಟ ಕಳಸ್ತಾರ
ನೀವು ಹೋಗೋದ ಅವ್ರು ಬರದು
ಹ್ಮ ಯಾರಾನ ಏನಾರು ಆಗಿರ್ಲಿ ಇಲ್ಲ ಯಾರನ ಇವ್ರು ನಮ್ಮೂಊರವ್ರ ಎಲ್ಲ ಹೋಗಿ ಹ ಹೋಗಿರ್ತಾರಲ್ಲಾ ಅವ ತರ್ತಾರ ಯಾರಾರ
ಹಟಗ ಇರ್ಬೇಕಂದ್ರೆ ಎಲ್ಲಾ ಬಳ್ಸಿದ್ದಲ್ಲ ತಿನ್ನಕ್ ಆಗಲ್ಲ
ಓ ಅಣ್ಣ ಇಲ್ಲೇನು ಫುಲ್ಲು ರೇಟ್ ಜಾಸ್ತಿ ಎಲ್ಲಾನಕ್ಕ
ಶೇಂಗಾ ಅಂತ್ರು ಇನ್ನೂರು ರೂಪಾಯಿ ಕೆಜಿ ಅಣ ಮಾಡ್ತಾರ ಅದು ಹ್ಮ
ಹ್ಮ್
ಇನ್ನೂರು ರೂಪಾಯಿ ಕೆಜಿ ಇಲ್ಲಿ ಶೇಂಗಾಂದರು
ಹ ಬಬ ನೂರ ಐವತ್ತು ನೂರ ಐವತ್ತು ಆ ಮಾಸ್
ಹಣ್ಣ ನೂರ ಇಪ್ಪತ್ ರೂಪಾಯಿನೇ ನಮ್ಮೂಊರಲ್ಲಿ
ಹಾ ಮತ್ತೆ
ಇನ್ನೂರು ರೂಪಾಯಿ ಕೆಜಿ ಇಲ್ಲಿ
ಹನ್ ಕೊಂಡ್ಬ ಏನಮ್ಮ ಸೀಟೆಾಗ್ದಾರೆ ಹೆಂಗ್ ಬದುಕ್ತಾರ ಏನ ಅಂತ ಹ್ಮ್ ನಡಲ್ಲ ಮತ್ತೆ ನಾವು ಕಕೊಂಡಿಲ್ಲ ಮೊನ್ನೆ ನಾವಲ್ಲಲ್ಲ ನಾವು ಕೆಲ ಸಿಗ್ ನಮ ಹೊಲ್ದೇ ಹೆಂಗ ಇರ್ತದ ಈಗ ಸಲ ಆಗ್ಲಿಲ್ಲಕ್ಕ ಸರಿಯಾಗಿ ಎಲ್ಲ ಮಾರಿಬಿಟ್ಟು ಅದಕ್ಕ ನಾವವು ಕಣಕತೀವಿ
ಿಲ್ಲನಾ
ಹ್ಮ್ ಜಾಸ್ತಿ ಆಯ್ತಾ ಲಾಸ್ಟ್ ಮಿನಿಟ್ನಾಗ ಶ್ರಾವಣ ದಾಡ್ ಆಾಟಿದ್ಮೇಲೆೆ ಜಾಸ್ತಿ ಆಗಿಬಿಟ್ ಮಳೆ
ಹೌದು ಜತಿ ವಶ ಮೆ
ಹ್ಮ ನೋಡ್ುವಕ್ ಈ ವರ್ಷ ಹೆಂಗಗತ್ತ ಅಂತ
ಹ
ನಮ್ ಕಡೆ ಯಾರು ಸೇಂಗಕಣಲ್ಲ ಈಗ ಈಗ ರೇಟ್ ಜಾಸ್ತಿ ಆಗತ್ತ ಹಳ ಹೂ ಇರದ ನ ಬಿಡ್ತ ಛಲೋ ಇರಲ್ಲಲ್ಲವು
ಎಲ್ಲಾ ಮಾರಿ ಚಲೋ ತಗೊಂತ ಯಾವದ ಒಂದು ಗೊಬ್ಬ್ರ ಫರ್ಟಿಲೈಸರ್ಸ್ ಎಲ್ಲಾ ಎಣ್ಣೆ ಹಾಕಿ ಹೊಡಿತಾರೆ ಈಗ ಕೆಮಿಕಲ್
ಹೌದಾ
ಅವೇಏನು ಟೇಸ್ಟ್ನು ಇರಲ್ಲ ಅಷ್ಟ ಚಂದ ನೋಡಿ ನೋಡಿ ರೈತ
ಹಲೋಲ ಹ ಹಲೋ